ಏನ ನಡದದೊ ಕಿರಣ ಆರಾಮ್ ಇದ್ದಿ.
ಹಲೋ ಆರಾಮ ಇದೀನಿ ದೋಸ್ತ. ಹಲೋ ಕೇಳಸ್ತಿದ್ದೇನಾ ಹ್ಮ ಉ
ಊಟ ಆಯ್ತ ನೋಡು ನಿಂದ
ಹ ಆಯ್ತು ಏನ್ ಮಾಡ್ತಿದ್ದೆ.
ಏನಿಲ್ಲಪ್ಪಾ ಎಗ್ರಸ್ ಇತ್ತು ನಂಬಲ್ಲಿ ಊಟ.
ಹಾ
ಎಗ್ರೆರ್ ಬಂದು ಸುಮ್ನೆ ಮಾಡಿಕೆಸಿಂದು ಇಲ್ಲೇ ಹೊರಗೆ ಕುಂತಿದ್ದೆ ನೋಡು.
ಹ್ಮ ಮತ್ತೆ ನಿಮ್ ಸೈಡ್ ವಾತಾವರಣ ಹೆಂಗಾಯ್ತು.
ಏ ಇವತ್ ಒಂದ್ ಸ್ವಲ್ಪ ಮಳೆ ಬಂತ್ ನೋಡಪ್ಪಾ ನಮ್ ಕಡೆ.
ಹ್ಮ ಮಳೆ ತಣ್ಣನೇ ಗಾಳಿ ಬರ್ತಿಲ್ವಾ.
ತಣ್ಣಾಗ ಹೊಂಟೈತ್ ನೋಡು ಗಾಳಿ.
ಹೌದಾ ಮತ್ತೆ ನಿಮ್ ಮೂರ್ ಸೈಡ್ ಯಾವ್ಯಾವ ಚೋಲೋ ಪ್ಲೇಸ್ ಹಡ್ಡಾಡಕ್ಕೆ ಪ್ರವಾಸಿ ತಾಣ.
ಈ ಕಡೆ ನಮ್ಮ್ ಊರಲ್ಲಿ ಏನಿಲ್ಲಪ್ಪಾ ಬರ ಬಿಸ್ಲ ತುಂಬ ಇತಿ.
ಹೌದಾ ಮತ್ತೆ ನಿಮ್ಮುರು ಗುಲ್ಬರ್ಗದ ಹತ್ರ ಬರತ್ತನೆ.
ಹಾ ಹೌದು
ಹಾ ಮತ್ ಗುಲ್ಬರ್ಗದಲ್ಲಿ ಯಾವ್ದಾದ್ರು ಒ ಒಳ್ಳೆ ಅಡ್ಡಾಡ
ಹ ಗುಲ್ ಆಯ್ತ್ ಯ್ತೆ ಹ ಮಾಲ್ಗಳು ಐತ್ ನೋಡು.
ಯಾದು
ಹಾ
ಹಾ
ಒಂದ್ ಆರ್ಚೆಮಾಲ ಐ ತಿ ಮತ್ತೆ ನೋಡು. ವೈಷ್ಣವಿ ಟೆಂಪಲ್ಲ್ ಅಂತೈತಿ.
ಹ್ಮ ಚೆನ್ನಾಗ ಆಯ್ತಾ. ಹಲ್ಲೋ ನೆಟ್ವರ್ಕ್ ಹತ್ರ ಇರೋ ಬಾರ ನೆಟ್ವರ್ಕ್ ಇಲ್ಲ
ಒಂಟಿಲ್ಲ
ಹ್ಮ್ ನೆಟ್ವರ್ಕ್ ಹೊಂಟಿಲ್ಲ ನೆಟ್, ಹ್ಮ ಈಗ್ ಬರಕ್ ಒಂಟೈತೆ ಹೇಳ
ಹಾ ಕಾದೆ ಬಂದೆ ನಾವು ದರ್ಗ
ಹ್ಮು ಹಲೋ ನ ನಮ್ ತಮ್ಮನ್ನ ಅಲ್ಲೇ ಗುಲ್ಬರ್ಗ್ದಲ್ ಒಂದ್ ಕಾಲೇಜ್ ನೋಡು ಚೆನ್ನಾಗಿರೊ ಕಾಲೇಜ್ ಯಾವ್ದರ ಐತೇನ್ ಇದ್ರಲ್ ಗುಲ್ಬರ್ಗ್ದಲ್ಲಿ
ಸೈನ್ಸಾ?
ಹ್ಮು ಸೈನ್ಸ್ ಈಗ ಟೆಂತ್ ಮುಗ್ದೈತಿ ಈಗ್ ಸೈನ್ಸಿಗ್ ಜಾಯ್ನ್ ಮಾಡ್ಸ್ಬೇಕ್ ಅನ್ಕನ್ಡಿವ್
ಹೌದಾ ಕಾಲೇಜು ಮನಾರ್ ಐತಿ
ಹು ಚೆನ್ನಾಗಿರೊ ಕಾಲೇಜ್ ಅಂದ್ರೆ ಹು
ಅದು ಏನ್ ಮಾಡ್ಬೇಕಂದ್ರೆ ಅಡ್ಮಿಷನ್ ಮಾಡ್ಬೇಕಂದ್ರೆ ಒಂದು ಕೆಜಿ ಚಿನ್ನ ಕೊಡ್ಬೇಕು ಡೊನೇಷನ್ನು
ಡೊನೇಶನ್ ಒಂದ್ ಕೆಜಿ ಚಿನ್ನ ಕೊಡ್ಬೇಕ?
ಹಾ
ಹು, ಹಂಗಾದ್ರೆ ನಮಿಗ್ ಅಡ್ಮಿಷನ್ ಮಾಡಸ್ಕಂತರ
ಹಾ ಮಾಡ್ಸ್ಕೋತಾರ
ಒಂದ್ ತೊರೆ ಅಷ್ಟೆ ಒಂದ್ ಲಕ್ಷ ಕೊಡ್ಬೇಕಾ ದುಡ್ಡು
ಹೌದು ಡೊನೇಷನ್ನೇ ಅಷ್ಟ್ ಐತ್ ನೋಡು
ಹ್ಮ ಮತ್ ಇದು ಫೀಸು ಕಾಲೇಜ್ ಫೀಸು
ಕಾಲೇಜ್ ಫೀಸ್ ಬೇರೆ ಮತ್ತ
ಹಂಗೆ ಮುನ್ನ ಪಟ್ಟೆ ಆಗೈತಲ್ಲೊ ಹಾಗಂದ್ರೆ
ಎ ಅದು ಯಾಕಂದ್ರೆ ದೇವ್ರು ಕಾಲೇಜಪ್ಪ ಅದು
ದೇವ್ರ್ ಕಾಲೇಜು
ಹಾ ಶಾರಣ್ ಬಸ್ವೇಶ್ವರ ಗೊತ್ತಲ್ಲಾ
ಹು ಹು ಗೊತ್ತು
ಕಾಲೇಜದು
ಮತ್ ಅವ್ರಿಗ್ ಒಂದ್ ಕೆಜಿದ ದೇವ್ರ ಕಾಲೇಜ್ ಅಂದ್ರೆನೆ ನಮ್ಗ್ ಫ್ರೀಯಾಗ್ ಓದಿಸ್ಬೇಕ್
ಹಾ ಇಲ್ಲಪ್ಪಾ, ಶರಣ್ ಬಸ್ವೆಶ್ವರ್ದು ಮೂರ್ತಿವ್ ಬಂಗಾರ್ದಲ್ಲೇ ಮಾಡ್ಬೇಕಂತ ಡೊನೇಶನ್ ಹಂಗ್ ಇಟ್ಟಾರ್ ನೋಡ್ ಅವ್ರು
ಹೌದಾ ಹಂಗಾದ್ರೆ ಫೀಸು ಇನ್ನುೂ ಫೀಸ್ ಕಟ್ಬೇಕ ಅವ್ರಿಗೆ ಹಂಗಂದ್ರೆ ಯಾರು ಜಾಯ್ನ್ ತೊಲೆ ಬಂಗಾರಕ್ಕೆ ಈಗ, ಈಗ್ ರೇಟ್ ಎಷ್ಟ್ ಐತಿ ಇದು ನೀಟು ಜೆ ಇ ಕೋಚಿಂಗ್ ಎಲ್ಲ ಕೊಡ್ತಾರ
ಹಾ ಎಲ್ಲಾ ಕೊಡ್ತಾರ್ ನೋಡು ಹ್ಮ್ ಅದು ಅದು ಬೇಡ ಅಂದ್ರೆ ಮತ್ತೆ ಸರ್ವಜ್ಞ ಇದೆ
ಸರ್ವಜ್ಞನ ಮತ್ ಅದು ಫೀಸ್ ಹೆಂಗೆ
ಅದು ಫೀಸು ಒಂದ್ ಲಕ್ಷ ಇಪ್ಪತ್ ಸಾವ್ರ ಐತ್ ನೋಡು
ಹೌದಾ
ಹಾ ಒನ್ ಇಯರ್
ಹ್ಮ್ ಮತ್ತೆ
ಮತ್, ನಾವು ಬಿ ಎಸ್ ಸಿ ಅಗ್ರಿ ಮಾಡಿರೋದ್ ನೋಡು
ಮಾಡ್ತಿದ್ದೀರಾ ಇನ್ ಮಾಡಿದೀರಾ ಆಲ್ರೆಡಿ ಮುಗ್ಸಿದ್ದೀರಾ ಹೌದಾ ಏನೇನ್ ಕಲ್ಸ್ತಿದಾರೆ ನಿಮ್ ಕಾಲೇಜಲ್ಲಿ
ಏನಪ್ಪಾ ಅರ್ಧ ಪ್ರಾಕ್ಟಿಕಲ್ ಇರುತ್ತೆ, ಅರ್ಧ ತಿಯರಿ ಇರುತ್ತೆ ನೋಡಿ
ಹೌದಾ ಏನ್ ಹಂಗೆ ಅಗ್ರಿಕಲ್ಚರ್ ಬಗ್ಗೆ ನಮಿಗ್ ಏನು ಮಾಹಿತಿ ತಿಲ್ಲ, ಹೆಂಗೆ ಕೋರ್ಸ್ ಹೆಂಗೆ ಹೆಂಗ್ ಓದಸ್ತರೆ? ಅದನ್ನ ಎಂಟ್ರೆನ್ಸ್ ಎಕ್ಸಾಮ್ ಹೆಂಗ್ ಬರಿೀಬೇಕು
ಇದು ಸಿಟಿ ಮೇಲಾದ್ರೂ ಬರ್ಬೋದು ಇಲ್ಲ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಅದಕ್ಕೆ ಅದು ಯಾಮಂತಲ್ಲ ಅಂದ್ರೆ ನಮ್ದು ಯು ಸಿ ರಿಸಲ್ಟ್ ಬಿಟ್ಟಿರ್ತರ್ ನೋಡಿ
ಹೂ
ಮೇಲೆ ಒಂದರಿಂದ ಎರಡು ತಿಂಗಳು ಆದ್ಮೇಲೆ ಏನ್ ಬರಿ ಒಂದ್ ತಿಂಗಳು ಆದ್ಮೇಲೆ ಬರ್ಬೇಕು
ಹೌದಾ ಎಕ್ಸಾಮ್ ನ ಮತ್ತೆ ಈಗ ನೀವು ಬಿ ಎಸ್ ಸಿ ಅಗ್ರಿ ಮಾಡ್ತಿದ್ರ ಬಿ ಅಗ್ರಿ ಬಿ ಎಸ್ ಸಿ ಅಗ್ರಿ ಮುಗಸಿದಾದ್ಮೇಲೆ ನಿಮ್ಗ್ ಜಾಬ್ ಯಾವ್ಯಾವ ಜಾಬ್ ಅಪರ್ಚುನಿಟಿ ಇದೆ
ಜಾಬ್ ನೋಡಿ ಜಾಬ್ ಮೇಲೆ ನಾವು ಡಿಪೆಂಡ್ ಕೂಡ ಆಗಿರ್ಬೋದು ಇಲ್ ಇಲ್ದೇ ಇರ್ಬೋದು
ಹೂ
ನಾವು ಓನ್ ಕಂಪ್ನಿ ಕೂಡ ಇದು ಮಾಡ್ಬೋದುದು
ಏನ್ ಓನ್ ಕಂಪ್ನಿ ಅಂದ್ರೆ ಯಾವ್ ತರ
ಫರ್ಟಲೈಜರ್
ಫರ್ಟಿಲೈಸರ್ ಮತ್ ಪೆಸ್ಟಿಸೈಡ್ ಅವೆಲ್ಲ ಮಾರದ
ಹಾ ಎಣ್ಣೆಗಳೆಲ್ಲ ಮಾರೋದು ಔಷಧಿಗೂ ಹಾ ಬಿಸ್ನೆಸ್ ಅದು ನಾಲ್ಕ್ು ವರ್ಷ ಇರುತ್ತೆ ಕೋರ್ಸ್ ನಮ್ದು
ಹೂ
ಅದರಲ್ಲಿ ನಮ್ಗೆ ಎರಡೇ ವರ್ಷ ಸಾಕಾದ್ರೆ ಎರಡು ವರ್ಷಕ್ಕೆ ಸರ್ಟಿಫಿಕೇಟ್ ಸಿಗುತ್ತೆ
ಹೂ
ಆ ಸರ್ಟಿಫಿಕೇಟ್ ಇಂದ ನಾವು ಒಂದು ಶಾಪ್ ನ ಓಪನ್ ಮಾಡ್ಬಹದು
ಹೌದಾ ಇವರೇ ಲೈಸೆನ್ಸ್ ಅದೇ ಸರ್ಟಿಫಿಕೇಟ್ ಲೈಸೆನ್ಸ್ ಅಂತ ಕೊಡ್ತಾರಲ್ಲ
ಹೌದ ಅದೇ
ಹೂ ಹೂ
ಹೂ
ಮತ್ತೆ
ಮತ್ತೆ ನಾವೇ ಬೇಕಾದ್ರೆ ಹಿಂಗ ಇದು ಮಾಡ್ಬೋದು ಹಿಂಗ ಫಿಶರಿಂಗು ಮ ಮೀನರೆ ಮೀನು ಸಾಗಾಣಕ್ಕೆ
ಹೂ
ಕೆ ಕೋಳಿ ಸಾಗಾಣಕ್ಕೆ ಹೂ
ಹಾ ಸೌಂಡ್ ಕಡಿಮೆ ಮಾಡು ಹ
ಸ್ವಂತ ನಾವೇ ಮಾಡ್ಬೋದು
ಹೌದಾ ಎಲ್ಲದ್ರ ಬಗ್ಗೆ ನಮ್ಗೆ ಎಲ್ಲಾ ಮಾಹಿತಿ ಕೊಡ್ತಾರಾ ನಿಮ್ ಟೀಚರ್
ಹಾ ಎಲ್ಲ ಹಾ ಕೊಡ್ತಾರೆ ಅವ್ರಿಗೆ ಪರ್ಸನಲ್ ಆಗಿ ಹೋಗಿ ಮೀಟ್
ಮತ್ತೆ
ಹ ಮತ್ತೇನ್ ನಿಮ್ದೇ ಹೇಳ್ಬೇಕು
ಮತ್ ನೀವೇ ಹೇಳ್ಬೇಕ್ರಿ ಏನಾದ್ರು
ಹಾ ನೀವೇಏನ್ ಓದ್ತಿದ್ದೀರಾ
ಪಿ ಯು ಮುಗಸಿದ್ದೀನಿ ನೋಡ್ರಿ ಈಗ ಪಿ ಯು ಮುಗ್ದಾದ್ಮೇಲೆ ಈಗ ಇದು ಕೆ ಸಿ ಟಿ ಎಕ್ಸಾಮ್ ಬರ್ತಿದ್ದೀನಿ
ಹ
ಹಲೋ
ಹಾ ಹೇಳಿ
ಎಕ್ಸಾಮ್ ಬರ್ದಿದೀರಿ ಮತ್ತೆ ಈ ಕೌನ್ಸಲಿಂಗ್ ಆಪ್ಷನ್ ಎಂಟ್ರಿ ಅನ್ನೋದು ಗೊತ್ತಾ ನಿಮ್ಗೆ ಕೌನ್ಸಿಲಿಂಗ್ ಕೌನ್ ಹು ಆಪ್ಷನ್ ಮಾಡ್ತಿದ್ದೀನಿ ಈಗ
ಯಾವ್ಯಾವ ಕಾಲೇಜ್ ಹಾಕಿ
ಇಲ್ಲ ನಿಮಗ ಅದ್ರಲ್ಲಿ ಇಂಜಿನಿಯರಿಂಗ್ ಕಾಲೇಜು ಅರ್ವಿ ಕಾಲೇಜು ಬಿ ಎ ಇಂಡಿಸ್ ವಿಶ್ವೇಶ್ವರಯ್ಯ ನಿಮ್ ಕಾಲೇಜಲ್ಲಿ ಪಂಪನ್ ಜ್ಯೋತಿ ಅಂತ ಇದ್ದಾರೆ ಗೊತ್ತಾ ನಿಮ್ ಕ ನಿಮ್ ಕಾಲೇಜ ಲ್ಲಿ ಪಂಪನ್ ಜ್ಯೋತಿ
ಹಾ ಗೊತ್ತು ಆಂಧ್ರದವನು
ಹ್ಮ ಆಂಧ್ರದ ಅವನ ಹೆಸರು ಪ ಪಂಪನ್ ಜ್ಯೋತಿ ವೆಂಕಟ ರವಿತೇಜ ಅಂತ ಇದೇ ಅಲ್ಲ.
ಹೌದು ಪಂಪನ ಜ್ಯೋತಿ ವೆಂಕಟ ರವಿತೇಜ
ಹ್ಮ ಅವ್ನಿಗೆ ಒಬ್ಳು ಹೊಸ ಲವರ್ ಇದ್ದಾಳೆ ಲವರ್ ಹೆಸರು ಗೊತ್ತಾ ನಿಮ್ಗೆ.
ಏ ನಮ್ಗೆ ಗೊತ್ತಿಲ್ಲ ನೋಡಿ ಅವರ ಲವರ್ ಹೆಸರು
ಅವ್ರ ಲವರ್ ಹೆಸರ್ ಐಶ್ವರ್ಯಾ ಅಂತ ನೋಡಿ ಐಶು ಐಶು ನಮ್ದ್ ನಮ್ ಅಲ್ಲ ಇವನು ನಮ್ ಜೊತೆ ಇರ್ಬೇಕಾದ್ರೆ ಕದ್ದು ಕದ್ದಿ ಮಾತಾಡ್ತಾನೆ
ಹ್ಮ್
ಹ್ಮ್ ನೀವು ಒಂದ್ಸರ್ತಿ ಇದ್ರಲ್ಲಿ ನೋಡ್ರಿ ಒಂದ ಸ್ವಲ್ಪ ಹೆಂಗ್ ಮಾತಾಡ್ತನೆ ಅಂತ
ಹ ನಾನು ಚೆಕ್ ಮಾಡ್ತನ್ ತೋರಿ ನೋಡೋಣ
ಹ್ಮ ನಿಮ್ ಸೈಡ್ ಮತ್ತೆ ಪ್ರವಾಸಿ ತಾಣಗಳು ಯಾವ್ಯಾವ ಇದ್ದಾವೆ.
ನಮ ಸೈಡು ಹೆಚ್ಚಗಿಲ್ಲ.
ಹಾ
ಯಂದ್ರೆ ಒಂದ್ ನಾಲ್ಕ್ ಐದ ಇದಾವ ಅಷ್ಟೇ ಗುಲ್ಬರ್ಗದಲ್ಲಿ
ಹೌದಾ ನಮ್ ಸೈಡ್ ಅಂತರು ಪ್ರವಾಸಿ ತಾಣಗಳು ಬಾಳ ಇದಾವ ನೋಡಿ
ಏ ಬಿಡಿ ಆ ಕಡೆ ಬಂದ್ರೆ ಸ್ವರ್ಗ ನೋಡ್ದಂಗ ಆಗ್ತೆೇ ನೋಡಿ ನನ್ಂಗಂತರು ಕೇರಳ
ಹಸಿರು ಹಸಿರ ರೀ ಫುಲ್ ಹಸಿರು
ಅಲ್ಲಿ ಕ್ಲೈಮೇಟ್ಗೆ ಫುಲ್ ಇದು ನೋಡಿ ಎಷ್ಟು
ಹ್ಮ್ ಮತ್ತ್ ನಿಮ್ ಸೈಡ್ ಜನ ಎಲ್ರು ನಮ್ ಸೈಡ್ ಜನ ಇದು ಇದು ಮಳೆಗಾಲ ಬಂದ್ರೆ ಬರ್ತ
ಏ ನಮ್ದು ಇತ್ತುಗ ಪ್ಲಾನ ಬರ್ಬೇಕಂತ
ಹ್ಮ ಅಲ್ಲಿ ಇದು ಸಾಗರದಲ್ಲಿ ಇದು ಜೋಗ್ ಫಾಲ್ಸ್ ಇದೆ ಜೋಗ್ ಫಾಲ್ಸ್ಗೆ ಬಂದಿರಿ ಅಲ್ರಿ
ಏ ಎಲ್ರಿ ಏನ ಬರ್ಬೇಕ್ ಮುಂದ ನಾವೀ
ಜೋಗ ಜಲಪಾತ ಇವ್ರು ವಿಶ್ವೇಶ್ವರ್ಯಾಗ ಇದು ಮಾಡಿರದ್ರಿ ಅಲ್ಲಿ ಇದು ವಿದ್ಯುತ್
ವರ ಹಾ ವಿದ್ಯುತ್ ಸಲ್ಯ ಅಂದ
ಹ್ಮ ಮತ್ತ ಇದು ರೀ ಸಕ್ಕರೆ ಬಯಲ್ ಅಂತ ಐತಿ ಆನೆ ಬಿಡೋರ ಅಲ್ಲಿ ಬರೆ ಆನೆನೆ ಸಾಕ್ತಾರೆ.
ಆನೆಗುಳ ಹಾ
ಹಹ್ಹ ಬರೆ ಆನೆಗಳು ಮತ್ತೆ ಇದು ಶಿವಮೊಗ್ಗ ನ್ಯಾಷ್ನಲ್ ಪಾರ್ಕ್ ಒಂದೈತ್ರಿ ಶಿವಮೊಗ್ ದಿಂದ ಒಂದು ಹತ್ ಕಿಲೋಮೀಟರ್ ಹೂ ನ್ಯಾಷನಲ್ ನ್ಯಾಷ್ ನಲ್ ಪಾರ್ಕ್ ಐತ್ರಿ ಕರ್ನಾಟ್ಕದಲ್ಲೇ ದು ಥರ್ಡ್ ಹೈಯಷ್ಟು ಪಾರ್ಕ್ ಇರೋದು
ಥರ್ಡ್ ಹೈಯಷ್ಟು.
ಹೂ ಅದ್ರೊಳಗೆ ಎಲ್ಲ ಸಿಂಹ ಹುಲಿ ಕರಡೆ ನಾಯಿ ನರಿ ಜಿಂಕೆ ನವಿಲು ಎಲ್ಲಾ ಇದಾವ್ರಿ
ಹೌದೇನ್ರೀ ಬರ್ತೇವ್ರೀ ನಾವು ಟೈಮ್ ಮಾಡ್ಕೊಂದ್ ಯಾವ್ಗನ
ಮತ್ತೆ ಇದು ಇದೆ ರೀ ಕುಪ್ಪಳ್ಳಿ ಕುಪ್ಪಳ್ಳಿ ಗೊತ್ತಾ ಇವ್ರು
ಹಾ -ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್
ಹೂ- ಅವ್ರ್ ಮಗ ಇವ್ರ್ ಇದ್ದಾರಲ್ರಿ.
ತೇಜಸ್ವಿ- ತ
ಹೂ- ಪೂರ್ಣ ಚಂದ್ರ ತೆರ್ ಅವ್ರ್ದು ಒಂದಿದು ಇದೆ ರೀ ಅಲ್ಲಿ -ಹಾ ಯಾವುರ್ ಅಂದ್ರಲ್ಲಿ ಮ್ಚ್ಯಾ
ಶಿವಮೊಗ್ಗ
ಅಲ್ಲಾ ಕೊಟ್ಗೆಹಾರ ಅಂತ ಅಲ್ ಒಂದ್ ಊರ ಇದೆ -ರೀ -ಕುಪ್ಪಳಿ ಅತ್.
ತ್ರಿ -ಹಾ- ಕುಪ್ಪಳಿ ಹತ್ರ.
ಅವ್ರ್ ಅಲ್ಲೇ ಹುಟ್ಟಿ ಬೆಳ್ದಿರದು- ಕು -ಇದು ಇದ್ರಲ್ಲಿ ಕೊಟ್ಗೆಹಾರ್ದಲ್ಲಿ.
ಹೌದಾ
ಅವ್ರ್ದು ಫುಲ್ ಮ್ಚ್ಯಾ ಈಗ ಅವ್ರ್ ಏನೇನ್ ಮಾಡಿದ್ದಾರೆ ಹೆಂಗೆಂಗ್ ಬೆಳೆದ್ರು ಏನೇನ್ ಮಾಡಿದ್ದಾರ್ ಎಲ್ಲ ಅವ್ರ್ದು ಒಂದ್. ಲೈಬ್ರರಿ ಇದೆ- ರೀ -ಫುಲ್ ದೊಡ್ಡದು.
ನಾವ್ ಬರ್ತೇವ್ರಿ ಬಂದ್ಮೇಲೆ ನಿಮ್ಗೆ ಫೋನ್ ಹಚ್ಚಿತೇವೆ.
ಹ್ಮ್ -ಹಚ್ಚ್ರರಿ ನಾವ್ ಎನಿ ಟೈಮ್- ಫ್ರೀ ಆಗಿರ್ತೀವ್ ನೋಡ್ರಿ ನೀವ್ ಎನಿ ಟೈಮ್ ಬಂದ್ ನನಗ್ ಹಚ್ಬೋದ್ರಿ
ಬರ್ತೇವೆ ಬಂದ್ ಫೋನ್ ಹಚ್ತೇವೆ ನಮ್ಗೆ ಎಲ್ಲಾನ ಪ್ಲೇಸ್ ತೋರ್ಸ್ಬೇಕ್ ನೋಡ್ರಿ ನೀವು. ಹಾ -ಹ -ಬರ್ತೇವ್ರೀ ಇನ್ನ ಒಂದ್. ದು- ಎರಡು ತಿಂಗ್ಳಾದಲ್ಲಿ ನಮ್ದು ಸೆಕೆಂಡ್ಸಮ್ ಮುಗಿತೆ.
ಹಾ
ಕೇಶನ್ ನಿಮ್ಗೆ ಫೋನ್ ಹಚ್ತೀವಿ ಸ್ವಲ್ಪ ನಮ್ಗೆ ನೀವು ಎಲ್ಲಾ ಪ್ಲೇಸ್ ತೋಸ್ರೆ ಒಳ್ಳದಗ್ತೇ ನೋಡ್ರಿ ನಮ್,
ಹ್ಮ್- ಆಯ್ತ್ ರೀ- ಬರ್ರಿ ಬರ್ರಿ- ನಾ -ನಾವಿರೋದೇ ನಿಮಗ್. ಗೋಸ್ಕರ ರೀ ನೀವಿರೋದೆ ನಮಿಗೋಸ್ಕ್ ಕರ ನೀನೆಲ್ಲೋ ನಾನಲ್ಲೇ ಹು- ಮತ್ತಿವ್ರು ಡಾಕ್ಟರ್ ಶಿವರಾಜ್ ಕುಮಾರ್ ಒಂದ್ ಹಾಡ್ ಹೇಳಾರಲ್ರಿ.
ಯಾವದ್ರಿ
ನಾ- ನೆಲ್ಲೋ -ನೀ -ನಲ್ಲೇ
ಈ- ಜೀವಾ
ನೀನೆಲ್ಲೋ ಹಂಗೆಲ್ಲಾ ಹಾಡಿ ಮ್ಚ್ಯಾ ನೀವ್ ಇರ್ಬೇಕ್ರಿ.
ಬರ್ತೆ ತೋ--ರ್ರಿ ಬಂದ್ ಫೋನ್ ಹಚ್ತೇವೆ.
ಓಕೆ
ಮತ್ತ್ ನಿಮ್ ಸೈಡ್ ಹಂಪಿ ಇದೆ ಅಲ್ರಿ.
ಹಾ- ಹಂಪಿ ಇದೆ ಅಲ್ಲ ನಮ್ ಸೈಡ್ ಹಂಪಿಯಲ್ಲಿ ಒಂದು ಆನೆ ಇದೆ. ಅದಕ್ಕೆ ಟೆನ್ ರುಪೀಸ್ ಕೊಟ್ರೆ ಸಾಕು ನಮ್ಗೆ ಆಶೀರ್ವಾದ ಮಾಡುತ್ತೆ.
ಹ್ಮ್- ನಾಮ್ ಈ ನಮ್ ಸಕ್ರೆ ಬೈಲಲ್ ಆನೆ ಇರೋದ್ ನೀವ್ ನೋಡಿದ್ರೆ ಸತ್ ಹೊಕ್ಕಿರಿ ನೀವ್ ಇಲ್ ಬಂದ್. ಒಂದ್ ಆನೆ ಐತ್ರಿ ಅಲ್ ಒಂದ್ ಹದ್ನೈದ್ ರಿಂದ ಹದ್ನಾರ್ ಆನೆ ಅದಾವ್ ನೋಡ್ರಿ
ಹ- ನಾವು ಆನೆ ನೋಡಿದ್ದೇವೆ ಆಫ್ರಿಕಾನ್ ನಲ್ಲೇ ಆನೆ ಕೂಡ ನೋಡ್. ಡಿದೆ ನೋಡ್ರಿ ಮೈಸೂರ್ನಲ್ಲಿ ನಾವು
ಹೌದಾ ಮೈಸೂರ್ ಜೂಗೋಗಿದ್ರೇನ್ರಿ ನೀವು.
ಹ್ಮ್- ಹೋಗಿದ್ದೇವ್ರಿ ನಾ ಪ್ರವಾಸ ಕರ್ಕೊಂದ್ ಹೋಗಿದ್ರಿ.
ಹಾ- ಮೈಸೂರ್ ಅರಮನೆ ಎಲ್ಲ ನೋಡಿರ್ ಚಾಮುಂಡಿ ಬೆಟ್ಟ.
ಹಾ- ನೋಡಿ ನೋಡ್ರಿ ಚಾಮುಂಡಿ ಬೆತ್ತ ಕೃಷ್ಣ ರಾಯನ ಎಲ್ಲಾ
ಹ್ಮ -ಕೃಷ್ಣರಾಯ ಡ್ಯಾಂ
ಹಾ -ಮತ್ತೆ ಅಲ್ಲಿ ಅವವಾಗಿನ್ ಕಾಲಲ್ದಲ್ಲಿ ಈ ಯುದ್ಧ ಮಾಡಕ್ಕೆ ಶಿಪಾಣಿ ಉಪಯೋಗಸತಿರಿ ನೋಡ್ರಿ.
ಹ್ಮ - ಇದು ದೊಡ್ಡ ದೊಡ್ಡ ಬಾಂಬ್ ಹಾಕಕ್ಕೆ. ಮತ್ತಿದ್ರೀ ಏನಂದ್ರೆ. ಮೈಸೂರ್ ಅರಮನೆ ಒಳಗೆ ಅಡ್ಡಾಡಿದ್ದೀರಿ
ಹ -ಮೈಸೂರು ಅರಮನೆಲ್ಲ- ಲ್ಲ- ವಡ್ಡ್ಯಾಡ್ರರಿ ಆದ್ರೆ ಅಂಬಾರಿನ ದೂರ್ ನಿಂತ ನೋಡಕ್ ಬಿಟ್ರಿ ನೋಡ್ರಿ.
ನೀವ್ ಇದಕ್ ಹೋಗಿಲ್ ದಸರಾಕ್ ಹೋಗಿದ್ರ.
ಏ ದಸರಾಕ್ ಹೋಗಿಲ್ ನೋಡ್ರಿ ದಸರಾಕ್ ಹೋಬೇಕನ್ ಟೈಮಲ್ಲೇ ಈ ಕಡೆ ನಮ್ಮ ಅಜ್ಜಿ ಮನೆ. ನೆಗೆ ಆ ಕಡೆ ಹೋಗ್ತಿದೆ ನೋಡ್ರಿ ಸೂಟಿ ಕೊಟ್ಟಾಗ
ದಸರಾಗ ಬರ್ಬೇಕ್ರೀ ದಸರಾ ಮಾತ್ರ ಫುಲ್ ಗ್ರ್ಯಾಂಡ್. ಮಾಡ್ತನ ಅಪ್ರ ಇ ಹೋಗ್ತೀವಲ್ಲಾ ಎರಡ್ ವರ್ಷಕ್ಕೊಮ್ಮೆ ಹೋಗ್ತಿವ್ರಿ ನಾವು. ಓ ನಮ್ದು ಚಿಕ್ಕಮ್ಮರದ ಒಂದು ಡಾನ್ಸ್ ಟೀಮ್ ಇದೆ ರೀ.
ಹಾ ರೀ
ಅವ್ರ ಇವಗ್ ಕರೀತಾರ ಅವ್ರು.
ಹೌದೇನ್ರೀ
ಜೊತೆ ನಾವ್ ಹೋದಾಗ ಫುಲ್ ಹತ್ರದಿಂದ ನೋಡ್ಬೋದ್ರಿ ಇಲ್ಲಿ ಅಂಬರಿ ಇರತ್ತೆ ಇಲ್ಲೇ ಮತ್ ಸಿದ್ರಾಮಯ್ಯ ಡಿ ಕೆ ಶಿ ಅವ್ರ ಎಲ್ರು ಬಂದ್ದಿದರಿ ಅಲ್ಲೇ.
ಹೌದ್ರಿ
ಹ್ಮ ಮತ್ತೆ ರುದ್ರಪ್ಪ ನಮ್ಮಣಿ ಅವ್ರು ಗೊತ್ತೇನ್ರಿ ನಿಮ್ಗ